ಹಲೋ
ಹಲೋ ಅಣ ಊಟ ಆಯ್ ಆರಾಮ ಅಣ ನೀವು
ಹ್ಮ್ ನಾ ಆರಾಮ ನೋಡು
ಊಟ ಅಗೆತೆ ಅಣ
ಹ್ಮ್ ಆಯ್ತ್ ಆಯ್ತ್ ಈಗ ಒಂದ್ ಅರ್ದ್ ಗಂಟೆ ಆಯ್ತು
ಹೌದ ಯಕಡೆ ನಯ ಎಕಡೆ ಹೋಗಿಲ್ ರೀ ಎಕಡೆ ಹೋಗಲ್ರಿ ಹೋಗಿಲ್ಲ ಡ್ಯೂಟಿ ಹೋಗಿಲ್ಲಣ್ಣ
ಇಲ್ಲ ಇಲ್ಲ ಎ ಇಲ್ಲ ಇಲ್ಲ ನೈಟ್ ಆದ ಇವತ್ತು ಆಯತ ಟ
ನೈಗಾಲಯಂಡ
ಹ್ಮ್ ಹ್ಮ ಮತ್ತೆ ಹೇಳ್ಬೇಕಪ್ಪ ನೀವೆ ಏನ್ ಊಟ ಮಾಡಿದ್ರಿ
ಹ ನಾವು ಅದು ಅನ್ನ ಬೇಳೆ ನೀವು
ಹ್ಮ್ ನಾವ್ ರೊಟ್ಟಿ ಅನ್ನ ಸಾರು
ಮಟ್ಟೆನ ಸಹ ನದೇಶಿಯ ಮುೊಂಡೋಣ
ಹ್ಮ
ಅಕಡೆ ಹೇಗಿದ ಮಳೆ ಈ ಗಾಳಿ
ನಿನ್ನೆ ಮಳೆ ನಿನ್ ಫೋನ್ ಹಚ್ಚಿಟ್ಬಿಟ್ಟೆನ ಫೋನ್ ಒಂದ್ ಅರ್ಧ ತಾಸಗೆ ಮಳೆ ಬಂತ ಒಂದ್ ಒಂದ ಒಂದ್ ನಲ್ವತ್ ನಿಮಿಷ ಮಳೆ ಬಂತ ಚೆನ್ನಾಗಿನ್ನ
ಮಳೆ ಬಂತುೇಂೋಣ ಯಾಕ ರೀ
ಹ್ಮ್ ಹ್ಮ್ ಹ್ಮ್ ಬಂದ ಬರ್ತದ ಉಂಟ ಈ ಹ್ಮ್
ಈ ವಾರದಲ್ಲಿ ಬರ್ತಂತಣ
ಹ್ಮ್ ಹ್ಮ್
ಹಣ ನಿನ್ನೆ ಡೇ ಮಾಡ ಮಾಡ ಎಲ್ಲಾ ಆಗಿದೆ
ಹ್ಮ್
ಹ
ಅಲ್ ಬ್ಲ ಆಗನು ಬಾಳ ನಿರಾಶೆ ಮಾಡಿದ ನಿನ್ ಮಳಿ ಬರ್ತದ ಅ ಈ ವಾರದಾಗ ಬಂದ್ರ ಚೆನ್ನಾಗಿದ್ದಿಲ್ಲ ಅಂದ್ರ ಅಣ್ಣ ಬೆಳೆ ಇಲ್ಲ ಇಲ್ಲಾಂದ್ರೆ ನಮ್ ಬೆಳಿ ನಾ ಎಲ್ಲಾ ನಾಶ ಆಗಿ ಬಿಡ್ತಾವ್ ಅಣ
ಹ್ಮ
ಅಗಡೆ ಬಂದ ಅಣ ಮಾಡಿ ಬಂದ್ರಿ
ಬಂದದ ನೈಟ್ ಬಂದದ
ನೈಟ್ ಪುರಾ ಬಂತ್ರಿ ಬಾಳತ್ ಬಂದ್ರಿ
ಹ್ಮ್ ಇಲ್ಲ ಒಂದ್ ನಲ್ವತ್ ನಿಮಿಷ ಅಷ್ಟೇ.
ಅಷ್ಟರ ಬಂದೋಣ ಅಷ್ಟ ಬಂದ್ರ ಸಾಕ ಅನಂಗ್ ಆಗೈತ್. ಆದ್ರ ಈಗ ಇವ್ ಇವು ಇದು ಅಣ ಅಂದ್ರ ಹೊಲದಲ್ಲಿ ಮೋಟ್ರ ಇರ್ತಾರಲ್ಲಾ. ಒಂದ್ ಬೋರಿಂಗ್ ಇದ್ದೋರು ಇವಗ ಕಂಡಾಪುಡಿಮ್ ಕಂಡಾಪುಡಿ ಜನಸಖ್ಯೆ ಕಲ್ತದ ನಮ್ದು ಮಾಡ ಮೋಟರನಿಂದ ನಿಂದ್ ಮಾಡ ಅಂತ ನಮ್ಮ ಫ್ರೆಂಡ್ ಅಂಗಡಿ ಅದಲ್ಲಾನ್ಣ.
ಹ್ಮ್ ಹ್ಮ.
ನಮ್ಮ ಫ್ರೆಂಡ್ ಅಂಗಡಿ ಹೋಗ ಕುಡ್ತಿನಲ್ ನಾನು.
ಹ್ಮ್.
ಗಿರೆಕಿ ಬಂದು ನೈಟ್ ಬಡವ್ಲು ಡೇನು ಬಿಡವಲ್ರು ಅವನಿಗ್ ಕೆಲ್ಸಾ ಮಾಡಕೆ ನಿನ್ನೆ ರಾತ್ರಿ ನಾನ್ ಹೋಗಿದ್ದೆ ಅವ್ನ ಗೂಡ.
ಹ್ಮ.
ನಾನು ನಮ್ ದೋಸ್ತನ್ ಗೂಡ ನೈಟ್ ಹೋಗಿದ್ದೆ ಅಣ್ಣಾ ಹೊಲಕ್ಕೆ.
ಹ್ಮ್.
ಎರಡ್ ಬೋರಿಂಗ್ ಮಾಡಿ ಬಂದಿವಿ ನಾವು ಅಂದ್ರೆ ನ ಮುಜಿ ಮಾಡ್ ಬಾ ಅಂತಂತಾರೆ ಅವ್ರು ಕೆಲ್ಸ ಅಂದ್ರೆ ನೀರ್ ಇಲ್ಲ ಮಳಿ ಇಲ್ಲಾರ ಬಟ್ಟಿಗಿ.
ಮೋಟ್ರ ಅಂದ್ರೆ ಹೆಂಗ್ ಇದು ಬೋರಿಂಗ್ ಅಂದ್ರೆ ಹೆಂಗ ನೀರುದು ಹಚ್ಚಿ ಗಂಡ ಹೋಗಿ ಹೊಡಿತಾರ ಏನು.
ಹ ಅಣ ಹಂಗ ಹಣಣ
ಹತ್ ಟಾಕಿ.
ಹಾ ಟ ಇದು ಅಂದ್ರೆ ನೀರ ಬರ್ತಾವಲ್ಲ.
ಹ್ಮ್
ನೀರಣ್ಣಾ.
ಹೌದೌದು
ಬು ಬೋರಿನ್ ನೀರು ಬಟನ್ ಹೊಡಿದ್ರೆ ನೀರ್ ಬರತ್ತದಿಲ್ಲಣ್ಣ.
ಹ್ಮ್ ಹ್ಮ್.
ಅವು ಕೆಟ್ಟಿ ಇರ್ತವಲ್ಲ ಅಂದ್ರೆ ಇಷ್ಟ. ಇಷ್ಟ ದಿನ ಮಳಿ ಇಷ್ಟ ದಿನ ಮಳಿತ್ತಲ್ಲಾ ಹಂಗಾಗಿ ಅವ್ರು ಬೋರಿಂಗ್ ಕೇರ್ ಮಾಡಿಲ್ಲ. ಇವಾಗ ಮಳಿ ಇಲ್ಲಣ್ನ. ಹಿಂಗಾಗಿ ನಮ್ ದೋಸ್ತ್ನ ಅಂಗಡಿ ಫುಲ್ ರಶ್ ಆಗಿತ್ ನೈಟ.
ಹ್ಮ.
ಇವಾಗ ನೈಟ್ ಅವ್ನ ಅಂಗಡಿ ಅವ್ನ ಅಂಗಡಿ ಅಂಗಡಿಗ ಹೋಗಿದ್ದಣ ಆ ಕಡ ಹೋಗ ತಕ್ಷಣ ಅವನು ಆ ಹೊಲಕ ಕರ್ಕೊಂಡು ಹೋದ ನನಗೆ.
ಹಾ.
ನೈಟ್ ಅಣ್ಣ ರಾತ್ರಿ ವರ್ಕ್ ಮಾಡಿ ಬಂದೀವಣ್ಣ ನಿದ್ದಿ ಇಲ್ಲ ರಾತ್ರಿ ನಮ್ಗೆ.
ಹೌದಾ.
ಹ್ಮ್ ಅಣ್ಣಾ. ಅಂದ್ರೆ ಈ ವಾರದಲ್ಲಿ ಮಳೆ ಬಂದ್ರ ಚಲೋ ಆತದ ಅಣ್ಣಾ ಇಲ್ಲಂದ್ರ ಇಲ್ಲ. ಒಂದು ಕೆಲ್ಸ ಇತ್ತಣ್ಣ ನಂದು ಆ ಕೆಲ್ಸ ಆಗವಲ್ದಣ್ಣ ನಮಂದು. ಏನೋ ಬರ್ತ್ ಸ ಹ್ಮ್ ಅಣ್ಣಾ ಬರ್ತ್ ಸರ್ಕಿ ಪಿಕೆಟ್ ತಗೊಂಡ್ ಬರ್ಬೇಕಂತ ಲಾಯರ್ ಸಿಗಲಾಗ್ಯನ್ ಫೋನ್ ಹಚ್ಚಿರ್ ಫೋನ್ ಪಿಕ್ ಮಾಡಲ್ಯಗನ್ ಅವ್ನು.
ಹ್ಮ ಹ್ಮ ಇವ್ರು ಮೀಷ ಮೀ ಮೀ ಸೇ ಮೀ ಸೇವಾ ಅಂತ ಇರ್ತವಲ್ಲ ಅದ್ರಾಗ ಹೋಗಿ ಕಾಂಟಾಕ್ಟ್ ಆಗ್ಬೇಕ ಅವ ಇವತರ ಮಾತ. ಎಕಡ ಹೋಗ್ಬೇಕು ಹೆಂಗಿಲ್ಲ ಏನು ಅ ಪ್ರಾಸೆಸ್ ಹೆಂಗ ಏನ ಅಂತ ಕೇಳಿದ್ರ ಅವ್ರ ಹೇಳ್ತಾರಾ.
ಇಗೆಂಗಣ್ಣ
ಮೀ ಸೇವಾ ಅಂತ ಇರ್ತದ ನೋಡ ಮೀ ಸೇವಾ.
ಹಾ ಮಿಸೇವಾ ಹ ಹಾ ಹಾ ಬರೋಬರಿ ಬರಬರಿ.
ಹು ಅದ್ರಾಗ ಹೋಗಿ ಅವ್ರಗೆಲ್ಲಾ ಗೊತ್ತಿರ್ತಾವಲ್ಲ ಬರ್ತ್ ಸರ್ಟಿಫಿಕೇಟು ಅವೆಲ್ಲಾ. ಅಲ್ಲಿ ಹೋಗಿ ಕೇಳ್ದ ಅಂದ್ರೆ ಹು ಅರ್ಥ ಆತ ಅವ್ರಿಗೆ. ಮಾಡ್ಬೇಕಏನ ಗೊತ್ತಿರ್ತದೆ ಯಾರ ಕಲ್ಲಿ ಕಾಂಟ್ಯಾಕ್ಟ್ ಆದ್ರೆ ಹೆಂಗಾಗುತ್ತೆ ಏನು ಅಂಬೋದು. ಗೊತ್ತಾಗುತ್ತೆ ಅವ್ರನ ಹೋಗಿ ಅಪ್ರೋಚ್ ಆಗ್ಬೇಕು.
ಒಂದು ಆರು ಏಳು ದಿನ ಹಿಂದೆ ಒಬ್ಬ ಲಾಯರ್ ನನಗೆ ಅಂದ್ರೆ ಪ್ರೈವೇಟ್ ಲಾಯರ್. ಮೀಟಾಗೆತಣ್ಣಾ.
ಹು
ಮೀಟಾಗಣ ಸರ್ ನಂದು ಡೇಟಾಪರ್ತ್ ಮಾಡೋದು ಸರ್ ಹಿಂಗಾಗಿ ನಂದು ಅಡ್ಮಿಷನ್ ಆಗಲ್ದು ಅಂತ ಅಂದೇಣ್ಣಾ. ಅಣ್ಣಾ ಅವಾ ಏನಂದಾ ರೆಷನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಸ್ ಕಾರ್ಡ್. ತಿ ಸಿ ತಂಬಾ ಅಂತ ಅಂದಣ್ಣಾ.
ಹು
ತಗೊ ತೊಗೊಂಡ್ ರೆಡಿ ಮಾಡಿಟ್ಟಿದೀನಿ ಈಗ ಕಾಲ್ ಹಚ್ಚಿರ ಕಾಲ್ ಪೀಕ್ ಮಾಡ್ತಾ ಇಲ್ಲಾ ಅವನು.
ಮಾಡ್ತಾರ ಬಿಸಿ ಇರ್ತಾರಲ್ಲ ಮತ್ತೆ ಇನ್ನೊಂದ್ ಸ್ವಲ್ಪ ಮಾಡ್ಬೇಕು ಇಲ್ಲಾಂದ್ರೆ ಹೋಗಿ ಅವರ ಅಡ್ರೆಸ್ ತಿಳಕೊಂಡು ಅಲ್ಲೇ ಮೀಟ್ ಆಗಿ ಬರ್ಬೇಕು.
ಹ ಅಂದ್ರಸು ಆ ಸುರ್ಪೂರ್ ಸುರ್ಪೂರ್ ಎರಡು ದಿನಾ ಹೋಗಿ ನಾ ಸುರ್ಪುರು ಎರಡು ತಸೀಲ್ ಆಫೀಸ್ ನಲ್ಲಿ ಎರಡು ದಿನಾ ವೇಟ್ ಮಾಡಿನಿ ಕೋಟ್ ನಲ್ಲಿ ಅವಾ. ಲಾಯರಗೆ ನಾನು ಹೋಗಿ ಮೀಟ್ ಆಬೇಕಂತ ಮಾಡಿದ್ನಲ್ಲ ಲಾಯರ್ ಬೇರೆ ಕಡೆ. ನಾನು ಬಂದೀನಿ ಅಂತಂದಣ್ಣಾ.
ಹು
ಹಿಂಗಾಗಿ ನಾನು ಟೈಪಿಂಗ್ ಮಾಡ್ಸ್ಬೇಕ ಬರ್ತ್ ಸರ್ಟಿಫಿಕೇಟ್ ತಗೊಂಡು ನಮ್ಮಿಂದ. ಉಪಕೇದ್ರಹೋಗ್ಬೇಕಣ್ ನಂದು ಸ್ವಪ್ ಡೇಟಾ ಪರ್ ಇದಾಗೈತಿ.
ಹು
ಹಿಂಗಾಗಿ ಅದ ಲಾಯಾರ್ ಒಬ್ಬರು ಯಾರು ಸಿಗೋಬಲ್ರು ಹಿಂಗಾಗಿ ಬಾಳ ಸಮಸ್ಯ ಆಗಿಬಿಟ್ಟೆ ನನಗೆ ಅದೊ ಟೆನ್ ಕುಂತ್ ಬಿಟ್ಟದಣ್ಣಾ. ಮತ್ತ ಇದು ಜುಲೈ ಹದ್ನಾಕು ಬಂತ ನನ್ನ ಬರ್ತಡೇ ಅಣ್ಣಾ ಜುಲೈ ಹದ್ನೈದಕ್ಕೂ ಮತ್ತ. ತನಡೀ ಜುಲೈ ಹದ್ದನೇ ತಾರೀಕು ಅಣ್ಣಾ ಮತ್ತ ಬರ್ತ್ ಸರ್ಟಿಫಿಕೇಟ್ ಬೇಡಾ ಏನ್ ಬೇಡಾ ನಂದ್ ಹದಿನೆಂಟ ಏಜ್ ಆಗಿರತ್ತ. ತ್ತಲ.
ಹ ಹ ಮತ್ತ ಈಗ. ಹಾ ಅಲ್ಲ ಈಗ ಹಚ್ಚೇನು. ಈ ಕಾಲೇಜ್ ಸ್ ಅಡ್ಮಿಷನ್ ಯಾವಾಗಷ ಶುರು ಆಗುತ್ತೆ ಸ್ಟಾರ್ಟ್ ಆಗುತ್ತೆ.
ಅಡ್ಮಿಷನ್ ಅಣ್ಣಾ ಒಂನ್ನೆ ತಾರೀಕು ಇಪ್ಪತ್ತೊ ತಾರೀಕು ಲಾಸ್ಟ್ ಡೇಟ್ ಇತ್ತಣ್ಣಾ.
ಈ ಜೂನು.
ಹ ಜೂನ್ ಇಪ್ಪತ್ತು ಮುಗಿತಣ್ಣಾ ಅಡ್ಮಿಶನ್ ಹ ಜುಲೈ ಇಲ್ಲ ಜೂನ್ ಇಪ್ಪತ್ತು.
ಅಯ್ಯ ಮುದಾವನ ಇವತ್ ಇಪ್ಪತ್ ಮೂರ ಅಲ್ಲಾ.
ಹಾ ಇಪ್ಪತ್ತ ಮೂರ್ ಮುಗಿತ್ ಅಂದ್ರೆ ನಾನು ಮಾಡಿದ್ದಿನಣ್ಣಾ ನಾಳೆ ಇದನ್ನ ಏನೇ ಈಗ ಆದ್ರ ಇದು ನನ್ನ ಆಧಾರ ಕಾರ್ಡ್ ಇದಿಯಲ್ಲಣ್ಣಾ.
ಹು
ಈಗ ನಾಳೆ ದಿನ ನಂದು ಏನಾರ ಸಮಸ್ಯೆ ಆಯ್ತು ಅಂದ್ರೆ ಡಿಗ್ರಿ ಅಲ್ಲ ನಾನು.
ಹು ಹು
ಬೇರೆ ಮಾಸ್ಕ್ ಮಾಸ್ ಕಾರ್ಡಲ್ಲಿ ಏನೇ ಪ್ರಾಬ್ಲಮ್ ಆದ್ರುನು ರಾಯಚೂರು ಯನಿವರ್ಸಿಟಿ ಹೋಗಿ ನಾವ ತಿ ಪಡಿ ಟೈಪಿಂಗ್ ಮಾಡ್ಕೊಂಡ ಬರಬೇಕಣ್ಣಾ ನಾವ ನಮ್ಮ ಯೂನಿವರ್ಸಟಿ ರಾಯಚೂರು ಬರುತ್ತದೆ. ನಾನು ಏರ್ಯವ ನನ್ನ ಡಿಗ್ರಿ. ಕಾಲೇಜಸ್ಸ ಸಮಸ್ಯೆ ಆದ್ರೂ ನಮ್ಮ ಮುಂದ್ ಜಾಬ್ ಮಾಡ್ಬೇಕು ತಾನೆ.
ಹಾ
ನಾನು ನಾವು ಓದಿ ಜಾಬ್ ಮಾಡ್ಬೇಕು ಅಂದ್ರೆ ನಾನು ಫಸ್ಟ್ ಹೋಗಿ. ರಾಯಚೂರು ನಾವು ಟೈಪಿಂಗ ಮಾಡ್ಕೊಂಡು ಬಂದು. ತ್ರೀ ಸೆವೆಂಟಿ ಒಂದು ರೆಡಿ ಮಾಡ್ಬೇಕು ನಾವು ಫಾರಾಮ. ಅಣ್ಣ ತ್ರರಿ ಸೆವೆಂಟಿ ಒನ್ ತ್ರರಿ ಸೆವೆಂಟಿನ್ ಡಾಕ್ಯುಮೆಂಟ್ ಏನ್ಬೇಕಣ.
ಹಿಂಗ ನಪ್ಪಾ ನಿಮ್ ಕಡೆ ಒಂದ್ ನನಗ್ ಗೊತ್ತಾಗಲ್ಲ ನಮ್ಗೆಲ್ಲ ಏನ ಇರಲ್ಲ.
ಹೂ ನಮ್ ಕಡೆ ತ್ರೀ ಸೆವೆಂಟಿ ಒನ್ ಅಂದ್ರೆ ಹೆಂಗಂದ್ರೆ. ಒಂದರ್ ಒಂದೇ ತಿಲಂದ ಏಳ್ನೇ ತನ ಇಲ್ಲಿ ಕಲ್ತಿರ್ತಿವಿ ಪ್ರೇಮರಿ ಎಲ್ಲ. ಅಂದ್ರೆ ನಮ್ಗೆ ಏನ ನಮ್ಗೆ ಏನ್ಂತಾರ ನಮ್ ಹಿಂದೂ ಹಿಂದು ಉಳಿದ ವರ್ಗಗಳು ಅಂತಾರ ನಮ್ಗೆ.
ಹೂ
ಈ ಕಡೆ ನಮ್ ಜನ ಅದಲ್ಲ ಹಿಂದುಳಿ ಅಂದ್ರೆ ಹಿಂದು ಉಳಿದ ವರ್ಗ ಅಂದ್ರೆ ನಾವು ಹಿಂದು ಉಳಿದ್ ಅಲ್ಲಣ್ಣ.
ಹ್ಮ್ ಹ್ಮ್
ಮುಸ್ಲಿಮ್ಸ್ ಅಲಿ ಹಿಂದೂ ಅಲಿ ಸಂಬಂಧ ಇಲ್ಲ ನಮ್ಗೆ ಹಿಂದೂ ಇಂದು ಉಳಿದ ವರ್ಗ ಅಂತಾರ ನಮ್ಗೆ. ನಾವು ಟೆಂತ್ ಮುಗಿದ ತಕ್ಷಣ ಒಂದೇಲಂದ ಏಳ್ನ ತನ ಎಲ್ಲಿ ತ ಕಲ್ತಿರ್ತಿ ಅಲ್ಲಿ ಹೋಗಿ ವಾಸಂಗ ಬರ್ ವಾಸಂಗ ಪ್ರಮಾಣ ಪತ್ರ.
ಹೌದ ಹೌದಾ
ಅದು ಬರ್ಕೊಂಡ್ ಬಂದ ಮ್ಯಾಲ ಮತ್ ಏತ್ ನೈನ್ತ್ ಟೆಂತ್ ಎಲ್ಲಿ ಮುಗ್ದಿರ್ತಣ.
ಹಾ
ಅಲ್ಲಿ ಒಂದ್ ಫಾರಂ ಬರ್ಸ್ಕೊಂಡ್ ಬರಬೇಕು.
ಬಾಳ ತತ್ರ್ರಾಸ ಅಪ್ಪ ನಮ್ಮ್ ಕಡೆ ಎಲ್ಲ.
ಹ ಅಲ್ಲಿ ಬರ್ಕೊಂಬಂದು ಮತ್ತ ಸರ್ಕಾರ ದಾಕನಗ್ ಹೋಗ್ಬೇಕು.
ಹಾ
ಸರ್ಕಾರದವಾಗ ನಗೆ ಅಲ್ಲಿ ಅಲ್ಲಿ ಒಂದು ಫಾರ್ ಬರ್ಸಿರ್ಬೇಕು. ಮಧ್ಯ ಮಧ್ಯ ಮಧ್ಯ ಮಾಧ್ಯಮ ಮಾಧ್ಯಮ ಫಾರಂ ತಗೋಬೇಕ ಅದು ಸ್ಪೆಷಲಿ.
ಹಾ
ಮಧ್ಯಮ ಫಾರಂ ತಗೊಂಡು ಪೊಲಿಟಿಷನ್ ಬರಬೇಕು.
ಹಾ
ಪೊಲಿಟಿಷನ್ಲ್ಲಿ ಫಾರಂ ತುಂಬ್ಕೊಂಡು ಅದು ತ ಮನಿ ಅದು. ಅದು ನಾಲ್ಕು
ಹಾ
ಅದ ನಾಲ್ಕ್ ಆದಮೇಲೆ ನಮ್ದ್ ಇನ್ಕಮ್ ಕಷ್ಟ ಅದ್ರ ಕಾರ್ಡು ಫೋಟೋ ಗಿಟ್ಟ ಎಲ್ಲಷ್ಟು ರೆಡಿ ಮಾಡ್ಬೇಕು. ರೆಡಿ ಮಾಡಿ ಎಲ್ಲ ಒಬ್ಬ ಸೋರ್ದನ.
ಹಾ
ಸೋರ್ ಅದಣ್ಣ ಅವ್ನಿಗೆ ಕೊಡ್ಬಬೇಕಕ್ ಅವ ಒಂದ್ ಎರಡರಿಂದ ಮೂರ್ ಸಾವಿ ರೂಪಾಯಿ ಲಂಚ ತಗೋತಾನ.
ಹ್ಮ್ ಅಂತ ಅವನ ನಮ್ ಕಡೆ ಹ್ಮ್ ಕೆಲ್ಸ ಆಗ್ಬೇಕಂದ್ರೆ ಮತ್ತೆ ಮಾಡಲೇಬೇಕು.
ಹಾ ಲಂಚ್ ತಗೊಂಡು ಶಾ ಅಂದ್ರೆ ಸುರ್ಪುರಿ ತನಾನ.
ಹಾ
ಸುರ್ಪು ಹೋಗ ತಹಸೀಲ್ ಆಫೀಸ್ ಹೋಗಿಲ್ಲಿ ಕೋಟಿಗ್ ಹೋಗಿ ಸೈನ್ ಮಾಡ್ಸ್ಯಂದ್ ಸರ್ಟಿಫಿಕೇಟ್ ರೆಡಿ ಮಾಡ ಯಾಕ ಬಂದ್ಬಿಡ್ತಾನ ನಮ್ದು.
ಹಾ
ಅಂದ್ರೆ ರೆಡಿ ಮಾಡ್ಕೊಂಡ ಬಂದಂದ್ರೆ ನಮ ಮುಂದ ಓದ್ಬೋದು. ನಾವು ಹಂದು ಉಳಿದಾಗ ಬರಗ ಅದರ ಅಂತೀವಿ ನಾವು. ಆ ಕಡೀ ನಾ ಮುಂದ್ ಓದಕ್ವಾದ್ರ ತ್ರೀ ಸೆವೆಂಟಿ ಒನ್ ನನ್ ಕನ್ಫರ್ಮ್ ಬೇಕೇ ಬೇಕೇ ಬೇಕು ನಮ್ ತ್ರಿ ಸೆವೆಂಟಿ ಒನ್ನು.
ಡಾಕ್ಯುಮೆಂಟ್ ಹಾ ಹಾ.
ಅ ಡಾಕ್ಯುಮೆಂಟ್ ತಿರಿಸೆವೆಂಟ್ ಇದ್ರೆ ನಮ್ ಜಾಬ್ ಆತದ ಹಿಂದು ಉಳಿದ ವರ್ಗಗಳಿಗೆ ಅಂದ್ರ ನಾವು ಅಂದ್ರ ನಮ್ಮ್ ನಮ್ ಜಲ್ಲಿ ಕಾ ಅಂದ್ರ ನಿಮ್ದು ಸೆವೆಂಟಿ ಫೈವ್ ಆಯ್ತು ನಂದ ಸೆವೆಂಟಿ ಆಯತ ತಿಳ್ಕೋಣ.
ಹ್ಮ
ಜಾಮ್ ನನಗ್ ಕೊಡ್ತಾರ ನೀನ್ ಕೊಡಲ್ಲಾ ಅಂದ್ರ ನಾ ಹಿಂದೂ ಉಳಿದ ವರ್ಗದ ಬರ್ತಿ
ಹಾ ಹಾ ಹಾ ಹ್ಮ ಬರ್ತರಿ.
ಹಾ ಆ ಕಡೆ ಉಡುಪಿ ಮಂಡ್ಯ ಸೈಡಲ್ಲಿ ನಾವು ಓದಕೋತಿವೆಲ್ಲ ನಮ್ ಜನಾಂಗ.
ಹ್ಮ್ ಹ್ಮ
ಅವ್ರದ್ದ ಏಟಿಫೈ ಏಟಿ ಆಯ್ದಂದ್ರ ನಮ್ ಸೆವೆಂಟಿ ಫೈ ಏಟಿ ಹಿಂಗಾಯ್ತಂತ ತಿಳ್ಕೋಣ.
ಹ್ಮ್
ಜಾಬ್ ನಮ್ ಕೊಡ್ತಾರೆ ಯಾಕಂದ್ರೆ ನಾವು ಹಿಂದು ಉಳಿಗದ ವರ್ಗದವರುಂದ್ರ ನಮ್ ಅಂದ್ರ ಅಂದ್ರ ನಮ್ಮ್ ಡಿಸ್ಟ್ರಿಕ್ ನಲ್ಲಿ ಓಯೋರಿಲ್ಲ ಕಮ್ಮಿ ಅದ ಓದ ಜನ ಕಮ್ಮಿ ಅದ ಅಂತ ಅದು ಅಂದ್ರು ಆ ಪ್ಲಾನ್ ಮೇಲೆ ನಮ್ ಕೊಡ್ತಾರೆ ಅಂದ್ರೆ ಆಕಡೆ ಜನಾಂಗ ಓದಂಗಿಲ್ಲ. ಬರೆಂಗಿಲ್ಲ ರೈತ ಬಿ ಕೆಲ್ಸ ಮಾಡ್ರ ಅಂತ ಹೇಳಗಿಸಿ ರೈತರಿ ಕೆಲ್ಸ ಬಾಳ ನಮ್ಮ ಹಿಂದುಳಿದು ಹಿಂದ ವರ್ಗದಲ್ಲಿ
ಹ್ಮ್ ಹ್ಮ್
ಹಾ ಹ
ಹ್ಮಾ
ಹಲ ಹ ಮದರ
ಹ್ಮ ಆ ತರ ಆಗ್ತದೇನು.